ಹಲೋ
ಹಲೋ
ಹೇಳೋದ್ರೀ ಗೌಡ್ರ
ಏನ ಇಲ್ ನೋಡ್ರಿ ನಿಮ್ದೇನ್ ನಡ್ದ
ಏನಿಲ್ಲ ನೋಡ್ರಿ ಮೈನ್ಡಿದ
ಹ್ಮ್ ಎಲ್ಲಿಗ್ ನಡದ್ರಿ
ಮನಿ ಮನ ನಡಗವ್ರೀ
ಮನಿಗ್ ನಡದ್ರೆ ಇಟತ್ತ ಕಾಯಲ ಇದ್ರಿ
ಬಿಟ್ಟಸಕ ಇಲ್ಲಿ ಹೊಲ್ದಾಗಿದ್ರಿ ಲೈಟ್ ಬಂದವು ನೀರ್ ಬಿಟ್ಟ
ಹಾ
ಈಗ ಮದ ಕಡೆ ಜಾರ ಮ್ಯಾಗ ಪಪ್ಪಿ ಹಾಕಿದ ನೀರ
ಹಾ ಹೌದೇಏನ್ರರಿ
ಈಗ ಮತ್ತ ಯಕ್ರ ಊಟ ಮಾಡಬಂದ್ ಮತ್ ಕಬ್ಬಿ ನೀರ್ ಬಿಡಬೇಕೆ
ಎಲ್ಲ ವಜ್ಜೆ ನೋಡ್ದ್ರ ಪೂರಾ
ಏ ಏನ್ ಕಳ್ತರಿ ಪೂರಾ ಹರೋಣದ
ಹ್ಮ್
ಎಲ್ಲ ಮಾಳೆ ಮಾಳ ಆಯತು ಕಖರಿ ಮಳಿ ಬರ್ಲಲ್ಲ ಬೆಳಿಗ್ ಬರ್ಲಲ್ಲ
ಬಾಳ ಗಿರರಣ ಆಲಕೈತ್ರಿ ಅಂದ್ರ
ಏನ್ ಕೇಳ್ತರೀ ಪೂರ ಹೈರಾಣ ಅಂದ್ರನ್ ಹೈರಾಣ ಇಲ್ಲ
ಹ್ಮ್
ಹ್ಮ್
ನೀವ ಒಬ್ಬ್ರ ನ್ರಿ ಮಾಡೋದ ಅಂದ್ರ ಕೊನೆಗಾ
ಇಲ್ರಿ ನಾ ನಮ್ಮ
ಹ್ಮ್
ಹಾ
ಅಂದ್ರ ನೀವು ನಿಮ್ ಮನ್ಯಾಗ ಎಲ್ಲಾ ಮಾಡ್ತೀರಿ ಅಂದಂಗ ಆಯ್ತ್ರಿ
ಮಾಡ್ತರ ಇಪ್ಪ ಮಾಡ ನಡ ಇಲ್ಲಾಂದ್ರಂಗ ನಡತಾರ
ಹಾ ನಿಮ್ ಪಪ್ಪರ್ನು ಮಾಡ್ತಾರ ಏನ್ರರಿ
ಹಾ ಮ ಅಯ್ಯೋ
ಏನ್ ಮಾಡ್ತಾರ ನಿನ್ ಪಪ್ಪರು
ಆ ನ ಪಪ ರೀ ಅದೇ ಒಕ್ಕಲ್ತ ನೋಡ್ಕೊಂದ ಹತ್ತಾರೀ
ಏನ್ರರಿ
ಒಕ್ಕಲ್ ತನ್ ಒಕ್ಕಲ್ತಾನ ನೋಡ್ಕೊಂಡ ಹೋಗತಾರ ಹೊಲಾ ಮನಿ
ಅಲ್ಲ ಮನಿ ನೋಡ್ಕೊಂಡು ಹೋಗ್ತಾರೇನ್ರಿ
ಹ ಗಾಳಿ ಹೊಂಟದ ಏನ್ರಿ ಬುಕ್ಕುಳ
ಹ್ಮ ಸ್ವಲ್ಪ ಬಿಟ್ಟದ್ರೀ ಗಾಳಿ
ಹ ಹಾ ಅದೇ ಜರ ರೋಡ್ ಮೇ ಇದ್ದಾರೆ ಮನಿ ಹೊಲತ್ತ ನಡ್ಕೋತಿ
ಹಾ ಕೇಳಕತ್ ಕೇಳತ ತೋರ ಅಲ್ಲಾ
ಇವತ್ತು ಸಂಡೆ
ಹಾ ಕೇಳುತ್ತಾರೆ
ಹ್ಮ
ಹ್ಮ
ಮತ್ತ ಬೆಳೆಯದು ಬಿತ್ತರಿ
ಬೆಳಿ ಪಳಿ ಅಲ್ಲ ಬಿತ್ತೂ್ರಿಗೆ ಮಳಿ ಬರಲ್ಲ ಆಗ್ಯದಲ್ಲ ಅದಕ್ ಕ ಹೈರಾಣ ಬಿದ್ದದ
ಹ್ಮ
ಹಾ ರೀ
ಸೋಮನ್ ಹೆಂಗ ಅದಂದ್ರೆ ಈಗ ರೂಡಿಗ್ ಹೋಗ್ರಂಗ ನೋಡ್ಬೇಕ್ರಿ ಹೆಂಗ ಅದ
ಹ್ಮ್ ಹಂಗದ ರೀ
ಹದು ಸಾರಿ ಮಳಿ ಬ ಅಂದ್ರ ಸೋಬದು
ಹು ರಿ
ಬಹಾರಿ ಬಂಧರ ಶುವ ನೀರಾ ಈಕಡ ಅಕ್ಕಡೆ ಸಾಲಾಲಾಗ್ಯ ಅವ್ರ ನೀರ ಈಕಡೆ ಇಲ್ತಡ ಅವ್ರೀ ಮತ್ತ
ಹೌದ್ರೆ
ಹ ಪಪ್ಪಿ ಕಬಿ ಹ ನೀರ ಬ ಸೂರ್ಯಬನ್ ಏನನ್ ನೀರ್ಲ್ಲಾಂದ್ರೆ ನಡೀತಾ
ಹ್ಮ್ ಹೌದ ಹೌದುರೀ
ಹ್ಮ್ ಪರಿಸ್ಥಿತಿ ಬಹಾರಣದ ಏನ್ ಮಾಡ
ಅ ಈ ಹೈರಾಣ ಅಂದ್ರೆ ಈ ಪರಿ ಇಲ್ರಿ ರೈತರ್ದ
ಹ್ಮ್
ಬಾಳಾದ್ರೆ ಇರೋಣ
ಈಗ ರೈತರ್ ಕಷ್ಟ ರೈತರಿಗೆ ಓದ್ತ್ರ
ಹೌದ್ರಿ
ಮಳಿ ಬಂದ್ರ ಬೆಳಿ ಬರ್ಲಕ್ಕದ ಬೆಳಿ ಬಂದ್ರ ರೇಟ್ ಸಿಗಲ್ಲ ರೇಟ್ ಸಿಕ್ಕರ ಅವಾಗ ಬೆಳಿ ಇರಲ್ಲ ನಮ್ಮಲ್ಲಿ
ಹಾ ಹೌದ ಮತ್ತ ಏನಾಯ್ತ್ ರೀ ನಿಮ್ದ ಇದು
ಇದರೆ
ಅದೇ ನಿಮ್ ದೇವಂದ್ರಿ
ಹೇ ಏನಪ್ಪಾ ಅದು ದೇವ್ವಿಂದ್ ಅದ ಕೇಳಿದಾರೆ ರಾತ್ರಿ ಅಏನೋದು ಬಂದಿರತ್ತ ಅಲ್ಲಿ
ಹಾ
ಆ ದಿವೀನ್ ಕತಿ ಕೇಳಿದ್ರೆ ಅದು ನಿನ್ನ ಏನ್ ನಂಬ್ಲಿ ಬಿಡ್ಲಿ ಅಂದಂಗ ಐತ್ ನನಗ
ಹೌದ್ರಾ
ಹಾ
ಕಂಡೇಶ್ವ ಯಕ ಆಸ್ಪಿಟಲ್ ಹೋಗಿರ್ ನೋಡರಿ
ಅದು ಬಾಳ ಡೇಂಜರ್ ರೀ
ಹ ಬಾಳ್ ಡೇಂಜರ್ ರಿ ಅದ ಎಲ್ಲ
ಆ ದೇವನ್ ಕೇಳ್ತರಿ ನಿನ್ನ
ಹ್ಮ್
ಖಂಡೇಶ್ವರ್ ವೇರೀ
ಅಲ್ಲೇ ನಿಂತತ್ ಜಾಗದಾಗೆ ಊಟ ಬೇಕನ್ನೋದ್ರಿ ಯಾವ್ ಯಾಕ ಕೇಳಿಲ್ರರಿ
ಊಟ ಇಲ್ರಿ ಬರೀ ಬಿಸ್ಲೇರಿ ನೀರ್ ಬ ನಮ್ಗ
ಹಾ ಹೌದ್ರಿ
ಹಾ ನೀರ್ ನೀರ್ ಬಕ್ ನಾವು ಕುಡ್ದ ನೀರ್ ಬಿಡೋದಿಲ್ಲ ಬೆಸ್ಲೇರಿ ನೀರ್ ಬೇಕ್.
ಹಾ ಹೌದ್ರೀ.
ಒ ದವ ದವಳ ಡಿಮ್ಯಾಂಡ್ ಮಾಡ್ತದರಿ ನಮಗೆಲ್ಲಾ.
ಏ ಹಂಗ್ಯರಿ ದೇವ್ ಮಾತ ಡಿಮ್ಯಾಂಡ್ ಮಾಡ್ತರಿ ಅದ ಮತ ಧ್ಯವು
ಮಾಡಿದೆನ್
ಮತ್ ಡಿಮ್ಯಾಂಡ್ ಮಾಡ್ತರೀ ದೇವ್.
ನಾಳಿ ಬಿಟ್ಟ ಮಾಡಿದ್ರೇನ್ ಹೆಚ್ಚ
ಹಾ ಹೌದ್ರಿ ಗಾಯಿ ಬಿಟ್ಟದ್ರಿ ಸ್ವಲ್ಪ.
ಯಾಕೊ ಮಳಿ ಬರೋ ಲಕ್ಷಣ ಕಾಣ್ತದ ಇವತ್ತ.
ಹೌದ್ರಾ ಮಳಿ ಬರ್ತದ್ರೀ ಅಂದ್ರ
ಅಟಪಟ್ಟಿ ಬಿಟ್ಟ ನಾಳಿಗೆ
ಹಾ ಹೌದ ದೌದ್ರೀ.
ಮನೆಗೆ ಬರ್ಬೇಕು ನೀವು
ಹಾ ಮಳಿ ಬರ್ತತ ತೋರೀ ಅಂದ್ರ ಮಳೆ ಬರ್ತದ್ರೀ.
ಹಾ ಬರ್ಬೇಕ್ ರಿ ಮಳಿ
ಹು ಬರ್ತದ ರಿ
ದಡ ದಡ ದಡ ಏನಲಾ ಹಾಲು ಉಕ್ಕಸೋವಾ
ಹಾ ರೀ
ತಿರ್ಗಯ್ಯಾಡಿ ತಿರ್ಗಯ್ಯಾಡಿ
ಮತ್ತ ರಿ
ಮತ್ತ ನೀವ ಏನ್ ಮಾಡಾತ್ತೀರಿ. ಗಬ್ಬುರು
ನಾವು ಸುಮ್ಮ ಕುಂತೀವಿ ರಿ ಇಲ್ಲೇ
ಹಾ
ಹು
ಹೌದು.
ನಿಮ್ದೆ ಹೇಳ್ಬೇಕ ನೋಡ್ರಿ ಹಾ ಹಾಗ್ಯಾದ್ರಿ.
ಏನ್ ಮಾಡ್ರಿ ಊಟ.
ರೊಟ್ಟಿ ಮಾಡಿದ್ದರೀ ರೊಟ್ಟಿ ಉಂಡ್ ಬಂದಿವರಿ
ಹು ಉಣ್ಣೊದು ಮಾಡ ರೊಟ್ಟಿ.
ಹು.
ಅದು ನನ್ ಕೊಡಲ್ಲ ಅಂತನ್ರಿ ರೊಟ್ಟಿ.
ಕೊಡಲರಿ ಹೌದ್ರಿ ನಂಬಲ್ಲಿ.
ಬರೀ ಚಪಾತಿ ಕೊಡ್ತಾರೆ.
ಬರಿ ಚಪಾತಿನ ಕೊಡ್ತಾರಂತ.
ಹು ಚಪಾತಿನೂ ಸಾಲಂಡ್ರಿ.
ಆ ಆ.
ಹಾ ರಿ ನಿಮಂಬಲ್ಲಿ ಏನ್ ಕೊಡ್ತಾರಿ ಊಟಕ್ಕ.
ನಮ್ಮಲ್ಲಿ ರೊಟ್ಟಿ ಕೊಡ್ತಾರಿ.
ರೊಟ್ಟಿ ಕೊಡ್ತಾರೀ.
ಪಂಜಾಬಿ ರೊಟ್ಟಿ ಕೊಡ್ತಾರಂಟಲ್ಲ
ಪಾಡಲ್ರಿ ನಿಂಬಲ್ಲಿ ಅಂದ್ರ
ಹ ಬಾಯತು
ಹಾ ರೀ ಎಲ್ಲಿದ್ರ ನೀವು
ಹೌದ್ರಾ
ಹ್
ಅಂದ್ರೆ ಆರಾಮ ಇದ್ ಇರಾಮಂಗ ಆಯ್ತ್ರಿ ಎಲ್ಲಾ ಕಂಡೇಶ್ವರು ದವಖಾನಿಗೆ ಹೋಗೀ ದವಖಾನಿಗೆ
ಏನ್ ಹೇಗಿದ್ರಿ ಕೆಂಡ ದಿವಸಗ
ಏನಗ್ಯದೇನ್ರರಿ ಗೊತ್ತಿಲ್ಲ ಅದೇ ದವಾಖಾನಿಗ್ ಹೋಗಿದ್ರೀ ಕಂಡಷ್ಟು
ಆರಾಮ ಎಕೊಂಡೆ
ಹ್ಮ್ ಆರಾಮಿಲ್ಲ ಅಂತಂದಾರ್ರೀ
ಅ ಏನಗ್ಯದೇನ್ರರಿ ಗೊತ್ತಿಲ್ರರಿ ನಾನು ದಿಂಗಾಜ್ ಅವ್ರಿಗೆ ಹ ಅಲ್ಲಿರಾಜಿ ಹೇಳದಾರೆ ಲಿಂಗರಾಜ್ ಅವ್ರಿಗೆ ಫೋನ್ ಹಚ್ಚಿದಾರಿ ಲಿಂಗ್ರಾಜ್ ಅವ್ರರು ಹೇಳ್ದ್ರೀ ಹಾವ್ಲಿ ಕೃಷಿ ಒಂದದಾಗ ಫೋಟೋ ಹಾಕ್ಯರಲ್ ನೋಡ್ರಿ ಏನ್ರರಿ
ಯಾವದ್ರಿ
ಖಂಡೇಶನ್ ರೀ
ಹಾ ಹಾ ಹ್ಮ ಅದ ಆಕೊ
ಬಿಸೇರಿ ನೀವು ಬಾಳ ಈಗ
ನಾ ಈ ಕೆಲ್ಸ ನೀರ ಒಗ್ಸಿ ಇವೇನ್ ಮಾಡಡ್ಬ್ರಿ
ಹೌದೌದುರ
ಹ್ಮ್
ಮತ್ ರಿ
ಮತ್ತೆ ಹೇಳುದ್ರಪ್ಪಾ ನಿಮ್ದಗೆ
ಕದು ಇನ್ಶೂರೆನ್ಸ್ ಬಿಟ್ರ ಅಂತ ನೋಡ್ರಿ ಬೆಳಿದ್ರು
ಈಗ ಮನಗ್ ಬಂದ್ರರು ಗಾಡಿ ಬಂದ
ಹ್ಮ್ ಅದ ಇನ್ಶೂರೆನ್ಸ್ ಬಿಟ್ರ ಅಂತ ನೋಡ್ರಿ ಯಾಕಿರೇನು
ಅದ ಕಟ್ಬೇಕಲ್ರರಿ ಅದೇಏನೋ ಬೆಳಿ ಬಿತ್ತದಲ್ ಇನ್ಶೂರೆನ್ಸ್ ಕಟ್ಬೇಕತ್ತ ಕಟ್ಟ ಬಿತ್ತಿಲ್ಲ ಅಂದ್ರ ಭ ಕಟ್ರಿ ಅದ ಮುಂಗ್ ಬರಂಗ್ ಬರ್ತಾವ ಅಂತ ಹೇಳ್ರಿ
ಹ್ಮ್ ಕಟ್ಬೇಕ್ರ ಹಾವದ್ರಿ ನಾವವು ಕಟ್ಬೇಕ್ರ ಅತಿ ಹಿ ಹದಿನೇಳ ನನೂ ರೂಪಾಯಿ ಆದ್ರಿ ಎಕ್ರಕಾ
ಹತ್ತಿಗೆ
ಹುಮ್ಮ ತೊಗ್ರಗ್ ನಾಲ್ಕನೂರು ರೂಪಾಯಿ ಆದ್ರೀ
ಹಾ ಒ ತವ್ರಿ ನಾಕನೂರ ನಾಕ್ನೂರ ಎಪ್ಪತ್ತ ಎಷ್ಟು
ಹಾ ಇವತ್ ಅದೇ ಕಟ್ಬೇಕಂತ ಮಾಡಿದೀವ್ರಿ ನಾವು ಇವತ್ತ ಸ್ವಲ್ಪ ಆನ್ಲೈನ್ದ ಹೊರಗ ಹೋಗೇನ್ರೀ ಅವ್ರು ಹೊಲ್ಕೋನ ಅಂತ
ಹ್ಮ್ ಹ್ಮ್
ಅದ ಕಟ್ಟದ್ ಆಗ್ಲ್ರರಿ
ಎ ಸಕ್ಕರ್ದದು
ಕಟ್ ಬೇಕ್ರಿ ಎಪ್ಪತ್ತ ಎಕ್ರದ್ರೀ
ಹ್ಮ್
ಹೂ
ಎಂಟ ಸಾವಿರ
ಹೂ
ಮತ್ತೆ ಸೈಡ್ ಗಳ್ ಖರ್ಚು
ಹೂ ಬರ್ತವ್ರೀ
ಹೂ
ಮತ್ತೆರಿ
ಮತ್ತ ಹೇಳ್ಬೇಕಪ್ಪ ನಿ
ಊಟ ಮಾಡಕ್ ಬಂದ್ರಿ ನೀಗ
ಹೂ ಊಟ ಮಾಡಕ್ ಬಂದ್ವಿ ಹಲೋ ಊಟ ಮಾಡಬೇಕಇಲ್ರಿ ಮನೆಗೆ ಬಂದ
ಹಾ ಹೌದೌದು ರಿ
ಮಾಡ್ರಿ ಮಾಡ್ರಿ ಊಟ
ಹೂ ಮಾಡಬೇಕ ಈಗ
ಹೂ ಬಂದ್ರಿ ಅ ಏನ್ ಮನಗೆ
ಹಾ ಮಂದಿರ ಹ ಗಾಡಿ ಸಿಕ್ತು ಗಾಡಿ ತಗೊಂಡು ಬಂದ
ಹೌದ್ರ ಮನೆಯಿಂದ ಹೊಲಕ್ ದೂರ ಆತೇನ್
ಇಲ್ಲ ಒಂದ್ ಕಿಲೋಮೀಟರ್ ಆಗ್ತಾ
ಒಂದ್ ಕಿಲೋಮೀಟ್ರ್ ಆಗ್ತಲ್ರರಿ
ಹೆಂಗ್ ಐತಿ
ಹೂ ನಡ್ಕೋತೇ ಹೋತ್ರೇನ್ ನಡ್ಕೋತೆ ಬರ್ತರ ೇನ್
ಗಾಡಿ ಇಷ್ಟು ಗಾಡಿ ಮುಗಿದ ಬರಗ ಈಗ ಅವ ನಮ್ಮ್ ಅಣ್ಣ ಬಂದೇನು ಒಂದ ಗಾಡಿನ ಬಂದ
ಹೌದ್ರಾ
ಊಟ ಮಾಡಿ ಮ ತಗೋು
ಹಾ
ಹೂ
ಮತ್ ಕಾಲೇಜ್ಕ ಹೋಗ್ಬೇಕ್ರಿ
ಹಾ
ಕಾಲೇಜ್ಕ ಯಾವಾಗ ಹೋಗ್ಬೇಕ್ರಿ
ಕಾಲೇಜ್ ಹೋಗ್ಬೇಕ್ರಿ ಇನ್ನೂ ಒಂದು ಎರೆಡ ದಿವಸ
ಬುಧವಾರ ದಿವ್ಸ ಹೋತಿರಾ
ನೀವು ಯಾವಾಗ ಹೋಗ್ತೀರಿ
ನಾವ್ ಮಂಗ್ಳೂರ್ ಹೋಗ್ಬೇಕ್ಂತ ಮಾಡವ್ರಿ
ಹೂ ನಾ ಬುಧವಾರ ಹೋಗ್ತೀವಿ
ಬುಧವಾರ ಹೋಗ್ರಿ ಅಂದ್ರು
ಹ್ನ
ಬುಧವಾರ ಮತ್ತ ಕ್ಲಾಸ್ ಇಲ್ಲೇನ್ರಿ ನೀವು ಸೋಮವಾರ ಮಂಗಳವಾರ
ಸೋಮವಾರ ಇಲ್ರಿ ಮಂಗಳವಾರ ಐನ ಎನ್ ಎಸ್ ಎಸ್ ಆದ
ಏನು ಬುಧವಾರ ದಿವ್ಸ ರಾಜ ಹನ್ಸರ್ದ ಎನ್ ಸಿ ಸಿ ಎನ್ ಎಸ್ ಎಸ್ ನೋ ಫಂಕ್ಷನ್ ಅದ ಅಂರಿ ಅದಕ್ಕೆ ಕೆಲವ ಸಂಂದಿ ಟಿಕ್ ಅಟೆಂಡ್ ಆ ಇರ್ಬೇಕಂತ್ರಿ
ಎಲ್ಲಸು ಮಂದಿ
ಅಟೆಂಡ್ ಇರ್ಬೇಕಂತ್ರ ಇಲಿಕ್ಂದ್ರೆ ಎಸ ಮಾಡ್ತೇನ ಅಂತಂದೋನ್ಿ
ಹ ತ ಒಂದ ದಿವಸ
ಬುಧವಾರ ದಿವಸ್ ಹ್ಮ್
ಬುಧವಾರ ಇಲ್ಲ ಮಂಗವಾರ ದಿವಸ ಆಯ್ತು ತಗೋ ಊಟ ಮಾಡಿ ಹಸ್ತೆನ್ ತೋ
ಆಯ್ತ್ ಆಯ್ತಾ ರೀ
ಹ್ಮ್